ಹಲೋ ಹಲೋ
ಹಾ ಹೇಳು ಹೇಳು ಕೆೇಳಸ ಅಲ್ವಾ
ಇಲ್ಲ ಇಲ್ಲ
ನಾ
ನಂಗೆ ಕೇಳಳ್ಸ ಕೆಸ ಸದಾ ಇಲ್ಲಿ ಪೈಪ್ ಅವದು ಬ ಮಲ್ಲಪ್ಪ ಹ
ಯಾವ ಪಾಯಪ
ಮಾಮೂಲಿ ಎರಡಿಂದ ಪೈಪು
ಇರುವ ನಿಮಿಷ ಯಾವ್ದ ಒಂದ್ ಕರೆ ಬೇರೆ ತಗೋಬಿಟ್ಟಿದೆ ಹಾ. ಆಗ್ಲಿಲ್ಲ ನೋಡ ಇಲಕ್ಕಪ್ಪಾ ಆ ಮರಿ ಮೆ ಆಯತು ಕು ಆಡ್ಗಳ ಮೆ ಇವತ್ ನೋಡು ಕರೆ ಇಿಡ್ಕೊ ಬಂದಿದೆ ಎಲ್ ತಗೋ ಬಂದ ಡಿಗ್ಗುರ್ ತಮ್ಮ ತಗೊಂಡ ಹಾ ಸರಿ ಸರಿ ಯಾರ ಮಾಯಸಕಣ ಮಾಯಸ ಬಳಸ ಕೆ ಪಾಪ ಮೈಸ
ಅ ಸತ ಕಾಯಿದ್ದಾರ
ಹಾ ಗೊತ್ತೇನ ನೋಡಲ್ಲಂಬರಿ ಆ್ರಪ್ಪ ಬರೀ ಆಡುಕೋರಿಡ್ಕ ಬತ್ತಿದ ಆ ಆಡ್ ಮೈತಿದ ಮೂರ ನಾಕು ಹಾಡು ನಾ ಇವತ್ತು ನೋಡಿದಪ್ಪ ಕರೆ ತಕೊಂಡಾರ
ಹ್ಮ್
ಹ್ಮ್ ಅದು ಯಾರು ದುಡ್ಡಿ ಡಿಗ್ಗರ್ದಂತ ಹ್ಮ್
ನೀರ್ ಬೇರ ಬದದ
ರಿ ಏನು ಸೈಕಲ್ ನೀವು
ಹಂತ ಹಾಕಮೆ ಅಷ್ಟೆ
ಒಂದ
ಹ್ಮ್
ಆಗ ಇನ್ನ ಒಂದ ಎರಡ್ ಮೂರ್ ಸಾಕ್ಬೇಕತಾನ
ನೇಯ್ ಸರ್ಬೇಕಲ್ಲ
ನೀ ಏನ್ ಮಾಡ್ದ
ನಾನು ಸ್ವಲ್ಪ ಕೆಲ್ಸಗಳವ ಅತ್ತೆಗಿದ್ದಾಗಲ್ಲ ಹೊಂಟ ಬಿಡ್ರ ಅತ್ತಗಿದ್ದಾಗ ಹೊಂಟ ಬಿಡ್ರ
ಹ್ಮ್
ಹಸ ಆಗತ್ತ
ಅತ್ತಗ ಹೋದ್ರ ಸಾಯಂಕಾಲ ಗಂಟು ಬರ್ತಿದ್ದ ತಾನ
ಬರದು ಸ್ವಲ್ಪ ಹಿಂಸ ಇ ಎಲ್ಲಾರ ಹವಾಗ ಕೆಲ್ಸ ಕಡು ಉಪ್ಪಾಗ ಕೆಲ್ಸ ಇಲ್ಲ
ಹ್ಮ್ ಎಲ್ಲೋಗ ಅಮ ಅನ್ಕೊಂಡಿದೆ
ಯಾರಾರಿಗೆ ಕೇಳ್ಬೇಕು ಏನಾರ
ಹ್ಮ್
ಹ್ಮ್ ಏರ ಮಾಡಕ್ಕ ಆಗಲ್ಲ ಕೆಲ್ಸ ಇಲ್ಲ ಕೆಲ್ಸ ಹೌನಲ್ಲ ಈಸಾಗ
ಹಾ
ಹ್ಮ್ ಹಲೋ
ಅಲ್ಲೇ ಎಲ್ಲರೂ ಹೋಗ್ಬೇಕಕ್ತಾನಪ್ಪ ಎಲ್ಲ ಹೋಗಮ್ಮ ಅಂದಕೊಂಡಿದ್ದೆ
ಕೆಡಕ್ ಮಡಗಿನ ಪನ ಸೌಂಡ್ ಸ್ವಲ್ಪ ಕೇಳ್ತಲ್ ನಂಗ ಗಮ್ಮ ಕಂಟಿಸ್ಬಡ್ತೀನಿ ಇದಂದ ಮಾತಾಡ್ತೀನಿ ಹಂಗೆ ಮಾತಾಡ್ತವಿ ನ ಏನ್ ಮಾತಾಡ್ತೇ ಅದ್ ಕೇಳ್ತ
ಅದೇಏನ್ ಮಾತಾಡ್ದ ಮಾತಾಡಪ್ಪ
ಜಮ್ಮ ಚ ಆ ಕುುಟಕ ಚ ಲಾಸ್ಟ್ ಕ ಪಲ್ುವ ಬಿಡತ
ಲಾಸ್ಟ್ ಟಮ್ ಮುಗೀಿತಾ
ಹ
ಲಾಸ್ ಮುಗಿತಾಂದಿ
ಇದಾಕರ ನೀ ಬ
ಇದುಾಕ್ರೆ ಮುಗಿಸಿ ಮುಗಿಸ್ಬಿಟ್ಟು ಈಗ ಬೇರೆ ಪೈ ಪೀಸ್ಕ ಬರಕ್ಕೆ ಹೋಗ್ಬೇಕಾ
ವೈಪ್ ಎಲ್ಲಾ ಹಾಕಾಯ್ತು ಇನ್ನೇನಿಲ್ಲ ಈಗ ಗೊಬ್ಬ್ರ ಅದ ಉಂದ್ಬಿಟ್ಟ ಗೊಬ್ಬ್ರ ಅದ ಅಂದ್ರ
ಹಾ ಗೊಬ್ಬರ ಚೆಲ್ಬೇಕು
ಬಪರ ಹ
ಹಾ
ಹ್ಮ್ ಏನಿಲ್ಲ ಕೆಲ್ಸ
ಹ್ಮ್ ಗೊಬ್ಬರಾ ತರ ಮುಗಿತು
ಹ್ಮ
ಗೊಬ್ಬ್ರ ಹಾಕದ್ರೆ ಮುಗ್ಗಿಿತಗೊಂಡಿ
ಎಲ್ಲ ಕ್ಲೀನ್ಲ್ಲ ಶಿಸ್ತಜ್ವಾಳ
ಜೋಳನ ಹಾಕ್ಬುಟನಾ ಹ್ಮ ಎಷ್ಟ್ ನಿಮ್ಷ ತಕೊಂಡ ಆಸಲ್ತಿಗಕ್ಕ
ಒಂದು ಒಂಬರುವ ವಾರ ಬಂದಾಗ ಈಗೊಂಡಗಮು ಹನ್ನೊಂದು ವಾರ ಮುಗಸನ
ಒಂಬತ್ತ ವರೆ ಬಂದು ಹನ್ನೊಂದು ವಾರ
ಹಾ ಹಾ ಅಷ್ಟು ಜ್ವಳ ಆಗಕ್ಕು ಮುಂಚೆ
ಹ್ಮ್ ಏನ್ ಮಾಡ್ದ ಹ್ಮ್ ಪೂಜೆ ಮಾಡದ್ನ ಯಾರ್ ಮಾಡಿದ್ರು ಅಪ್ಪು ಮಾಡ್ನ
ಹಾ ಹ ಅಪ್ಪು ಮಾಡ್ದ ಇನ್ಾನ ಬಂದ ಎರಡ್ಕ ಕಾಯಿ ಹಣ್ಣು ಕರ್ಪೂರ ಗಂಜನಕಡ್ಡಿ ವಿಳೆ ಎಲ್ಲ ಹ ಷ್ಟ ಅಮ್ಮ ಹಾ ಸಾಕಂತು ತಕ್ಕಂದ ಮೊಗ್್ದ ಹಾ
ಎಸ್
ಹತ್ತು ರೂಪಾಯಿ ಕಾಣಿಕೆ ಮಾಡಡಗ್ದಾ ಕೈ ನಿ ಮುಗದ ಹಾ ಅವನು ಮಾಡ ಇಬ್ರು ಹೊಟ್ಟಿ ಬಂದು
ನೀನು ಅನುವಾ
ಆ ಹಾ ಆ ಈಗೀಗ ಗೊಬರ ಹೊಡ್ಬೇಕು
ಒಂಬತ್ತು ಗಂಟೆಗೆ ಬಂದ್ರಿ ಇಬ್ರು ಒಟ್ಗೆ
ಹಾ
ಹ್ಮ್ ಅವಣ ಒಂಬತ್ತವರೆಗೆ ಬಂದಾನು
ಹಾ
ಹ್ಮ್ ಇನ್ನು ಗೊಬ್ರಬ್ ಬಿಟ್ಬಿಟ್ಟು ಗೊಬ ಗೊಬರಳ ಎಷ್ಟ ಹೊತದ್ದು
ಹಾ
ಗೊಬ್ಬರ ಬುಡಾಕ್ಕೆ ಎಷ್ಟತದ್ದು
ಕಬರ ಬಿಡಾಕ್ಕ ಹ ಒಂದ್ ಹತ್ತು ನಿಮಿಷ ಒಂದ್ ಸಲ್ ಫೋನ ಪೈ ಮಾವ ಹ ಮಾಡ ಹಲೋ
ಎಷ್ಟ ಸಲ್ ಮಾಡಿದ್ದಾನ
ತುಮಾರು ತು ಗೂರ್ಕ ಸಾರ ಒಟ ಪತ್ತ ಮರ್ಷ
ಇಪ್ಪತ್ತ್ ಮೂೂವ ಸಾಲು ಬಿಡ್ಬೇಕಾ ಹ ಒಂದ್ ಅರ್ಧ ಗಂಟೆ ಮುಗಿದಯ್ತಲ್ಲಾ
ಹಾ
ಅರ್ಧಾ ಂಟೆ ಸಕಲ್ವಾ
ಹ ಇಲ್ಲ ಸ್ವಲ್ಪ ಒಂದ್ ಅವರ್ ಆಯ್ತಲ್ಲ ಈ ಕಡೆ ಒಂದ್ ಅರ್ಧ ಗಂಟೆ ಅದೊಂದ್ ಅರ್ಧ ಗಂಟೆ ಆಯ್ತು
ಹ್ಮ್
ಏನೋ ಅಷ್ಟೇನ ಆಗಲ್ಲ ಮುಕ್ಕಾಲ್ ಗಂಟೆ ಮೈತ್ ಅಷ್ಟೇ ಮುಕ್ಕಾಲ್ ಗಂಟೆ ಸ ಮಾಡ್ಣ ನಂಬರ್ ಹಾ ಅಷ್ಟೇ ಇದ ಗೊಬ್ಬರ ಮೂವರ ಇಲ್ಲ ಪೈ ಬಿ ಪ್ಯಾನ್ಲ್ಲ ನಂಬರ್ ಹಾಕ ಒಂದ್ ನೂರುೂಪಾಯಿ ಆಗ್ತ ನೀ ನೂರು ರೂಪಾಯ ಕೊಡ್ಬೇಕು ಹ ನೀನ್ ನಿ ನೋಡು ಹಾಂ
ಇವಾಗ ಚೇಂಜ್ ಮಾಡಲ್ವೇನೋ ಪೈಪ್ನಾ
ಪೈಪ್ ಇವಾಗ ಏನಿಲ್ಲ ಈಗ ಹೊತ್ತಾಗ ಹಾಕಿ ಎಳದ್ ಬಿಿಟ್ರಿ ಅದಗೆ
ಯ ಹೋಲ್ ಇಲ್ದೆ ಯಾರೋ್ ಕೊೋಣ ಅಂತ ಇದ್ರಲ್ಲಪ್ಪಾ
ಹಾ ಅದ ಅದಾ ತೂತ್ ಮಾಡ್ಬೇಕಕ್ಿಲ್ಲಾನ್ ಅವನ್ ತಮಕಿ ಎತ್ಕೋಗಿ ಎತ್ಕೋಬೇಕು ಈಗ
ಹ್ಮ್ ಅದ್ನೇ ನಾ ಹೇಳಿದ್ದು ಹೋದರೆ ಹೋಗಲ್ವಾ ಅಂತ ಹ್ಮ್ ಗೊಬ್ಬರ ಹಾಕ್ಬಿಟ್ಟು ಹಯ್ತಿದ್ದಾರೆ ನು ಹ
ಆಪ ಉಟ್ಪ ಎಲ್ ಕೊಟ್ಟೆಿ ಗಮಿ ಎಲ್ ಕೊಟ್ಟೀ ಅದು ಕ್ಯಾಪ್ ಎಲ್ಲಿ ಮುಗಿದೆ ಅಲ್ಲಿ ತ್ಕಪ್ಪ ತಿಂತರಗ ಯಾಪ್ ಮಾಡಡು ಹಾ
ಎಂಡ ಕೇಪಾ ಪ ಅದೆಿ
ಹಾ ಎಂಡ ಹೆಂಡಗಪು ಮತ್ತೆ ಸ್ವಲ್ಪ ಅದು ಆಹಾರ ಒಡೆ ವತ್ತು ಬುಟ್ ಬುಟ್ಟಿ ಚಡನ್ ಆಗಿ
ಪಯ ಪುಡದಐತ
ಹಾ ಇನ್ನೇನ್ ಮಾಡಾಕದ್ದು
ಎ ಪೈಪಾದ ಅಂತ ಒ ಬಳಾಮಾ
ಪೈಪ್ ಅದ ಅಂತ ಹೇಳ್ದ ಅದೇನ ಆಾಗೋಯ್ತು ಎರಡು ಪೈಪ್ ಇದ್ ನಾ ನೋಡ್ಲಿಲ್ಲ ಸರಿಯಾಗಿ
ಹಾ ಭೂಟಾನ
ಹಡ್ಕಂದ ಬುಟ್ನಲ್ಲ ಪಟಾರ ನೋಡ್ತದ
ಒಡದಾಯ್ತು
ಮಾಡ್ದಾಯ್ತತಿ ಇನ್ ಏನ್ ಮಾಡಕದ್ದು
ಹ್ಮ್ ಇನ್ೇನ್ ಮಾಡಕ ಅದ ಏನ್ ಮಾಡಕ ಈಗ ಅದಕ್ಕೆ ಇದ್ ಮಾಡ್ತ ಮೇಲ್ ಬಂದ್ಬಿಡ್ತ ನೀರು
ಬರ್ತದ ಈಗ
ಹಾ
ಹ್ಮ್ ಮ್ಯಲ್ಕ ಅದು ಮ್ಯಲ್ಕಯ್ತಿದ್ದು ಮ್ಯಲ್ಕ ಒಂದ್ ಪಾತ್ಕ ತಿರ್ಗಪ್ಪ ಅ ಯಾಕ್ಬಡ್ತ ನೀರು ಮ್ಯಾಲ ಬತ್ಕು
ಹಾ ಮತ್ತ ಈಗ ಹೊಡದಾಕಿದ್ದು ಪೈಪ್ ಇದ್ ಮಾಡ್ತಿದ್ದಾರಾ
ಈಗ ತೋಡ್ಬೇಕು ಅದ್ನೇ ಕೊಡ್ತಾಕ್ ಹೋಗಿ ಈಗ
ಹ್ಮ್ ಮತ್ಕುನ ನಿಮ್ ತಗಡಿ ತಗದು ಅದನ್ನ ಜಾಯಿಂಟ್ ಮಾಡಿ ಹ ಬಡ ಬಡ ಇವತ್ತು ಇವತ್ತು ಒಂದ್ ಗಂಟೆ ಎರಡು ಗಂಟೆ ತನಕ ಆಯ್ತದ ಕಣ ಒಂದ್ ಗಂಟೆ ಎರಡು ಗಂಟೆ ತನಕ ಆಯ್ತದ ನೀಗ ಅದೇ
ಹ ಅ ಅಷ್ಟ ಅಷ್ಟೇನೋ ಆ ಅಷ್ಟೇನ ಆಗಲ್ಲ ಅ ಸ್ವಲ್ಪ ಒಂದ ಅದು ಎಂಡ್ಗ್ಯ ಹಪ್ಪ ಹಾಕ್ಬ ಬಿಡೋದು ಅಷ್ಟೇ
ಮುಂದ ಕಿಲವ ನೀರು ಹಗಾರ ಎಂಟ್ಟಗ್ಯಪ ಹಾಕ್ಬಿಟ್ಟು
ಮುಂದಕ್ಕೆ ಅದಕ್ಕೆ
ಕೂಡದಾ
ನನ್ ಬಾಗಿಲ್ಲ
ಹಾ
ಏನು ಬೇಕಾಗಿಲ್ಲ ಹಾ ಬೇಕಾಗಿಲ್ಲ ಹ್ಮ್ ಹ್ಮ್
ಹ್ಮ್ ಸ ಏನ ಮಾಡಕ್ಕ ಆಾಗಲ್ಲ ಹೊಡದಾಕಿರ ತಪ್ಕ ನೀನ್ ಕರ್ಕ ಹೋಗಿ ಅವ ಪೈಪ್ನ ಹೊಡದಾಕಾನ ಹೊಡದಾಕಿದ ನೀನು
ಯಾನ್ ಮಾಡಕತಿನ ನಾನ್ ನೋಡಿಲ್ಲ ಅ ಪಟ್ಟ ಅಂತ ಹೊಡಡ್ಬಿಟ್ಟು ಗ ಅಲಿಮ ಬಲ
ಇಲ್ಲ ನೋಡ್ಲಿಲ್ಲ ಹ ಹೊಡೆದಬಿಟ್ಟವ್ನೆ ನ ದಮ್ಮ
ಹ್ಮ್
ಅಪ್ಪ ಏನಂದ
ಯಾರ
ಅಪ್ಪು
ಮತ್ತಂಗ ಏನ್ ಮಾಡಾಕದ್ದಂದ
ಹ್ಮ್ ಹ್ಮ ಒಳ್ಳೆ ಕೆಲ್ಸ ಮಾಡುದೆ ಬಿಡಪ್ಪ ಏನಾರ ಆಗ್ಲಿ ನಿನ್ ಕರ್ಕ ಹೋಗ್ಬೇಕ ಕೆಲ್ಸಕ್
ಇಲ್ಲ ಎತ್ತಗೋಯ್ತವನಿ ಆಪ್ ಮಾಡು ನೀರ ಅದ್ ನೋಡ್ಕೊಂಡು ತೋಡ್ ಅದ್ ತೋಡಕ ಹಾ ಸರಿ ಆಯ್ತು ಹಲೋ
ಹಾ ನೀನ್ ಕರ ಕ ಹೋಗ್ಬಿಟ್ಟು ಅಮ್ಮ ಪೈಪ್ ನೋಡ್ದಾಕ್ಬಿಟ್ಟ ಈ ಪೈಪ್ ರೆಡಿ ಮಾಡ್ಬೇಕು
ಹ್ಮ್ ಹ್ಮ್
ಡಬಲ್ ಡಬಲ್ ಕೆಲ್ಸ
ಡಬ್ಬಲ್ ಡಬ್ಬಲ್ ಕೆಲ್ಸ ನಾನ್ ನೋಡ್ದ ಹೊಡೆದಾಕಿದ್ನೋ ಮಿಸ್ಸಾಗ್ ಬಿದ್ಬಿಡ್ತು ಮಿಸ್ಸಾಗ್ ಬಿದ್ಬಿಡ್ತು ದಪ್
ಮಿಸ್ಸಾಗ್ ಬಿತ್ತು ಏನು ಮಾಡಕ್ಕಾಗಲ್ಲ ಏನು ಮಾಡಕಾಗಲ್ಲ ಏನ್ ಮಾಡಕದ್ದು ಈಗ ಎಂಡಿಕ್ಯಾಪ್ ಬಂದಿದೆ ಅಂತ ತಂದನ ತಾನೆ ಅದು ಎಷ್ಟು ಕೋಗಿದ ಕೋಗಬಿಟ್ಟು ತ ಹಂಗಫುಟ್ ಬನ್ನಿ ಇನ್ನೇನ್ ಮಾಡ್ದ
ಹ ಅಂಡ ಬರ್ಲೇಬೇಕು
ಬರರ್ಲೇಬೇಕು ಬರ್ದ ಇನೇನ್ ಮಾಡ್ದನ
ಹಂಗೆ ಬರದ್ದೇನು ವೈ ಬಡ್ದ ಬಿುಡನಿ
ಹ್ಮ್ ಸರಿ ಆಯ್ತು
ನಾನ್ ಮಾಡ್ದನ ಎಷ್ಟು